ಹಲೋ ಕೇಳಿಸತಿದ್ಯಾ ಅ
ಹಲೋ
ಕೇಳಿಸ್ತಾ ಇದ್ಯಾ
ಕೇಳಿಸ್ತಿದಯಾ
ಹಾ ಕೇಳಿಸ್ತೈತೆ ಕಣ ಮಾತಾಡ
ಹ್ಮ್ ಏನ್ ಮಾಡ್ತಿದ್ದೆ
ಹ ನಾ ನಾ ಇವಾಗ ಎದ್ದೆ ಒಂಬತ್ ಗಂಟೆಗೆ ಅದಾದ್ಮೇಲೆ ತಿಂಡಿ ತಿಂದೆ ತಿಂಡಿ ತಿನ್ಕೊಂಡು. ಇವಾಗ ನಿನ್ ಜೊತೆ ಮಾತಾಡ್ತಾ ಇದ್ದೀನಿ.
ಹೌದಾ ನಮ್ಮ ಮನೇಲಿ ದೋಸೆ ಮಾಡಿದ್ರು
ಹ್ಮ್ ದೋಸೆ ಮಾಡಿದೀರಾ ದೋಸೆಗೆ ಏನ್ ಮಾಡಿದ್ರು ಹ್ಮ್ ಏನ್ ಎರಡು ಎರಡ್ ಮಾಡ್ಬಿಟ್ಟವ್ರೆ ಹಲೋ ಎಂತ ಪಲ್ಯ ಅಂದ್ರೆ ಆಲೂಗಡ್ಡೆ ಪಲ್ಯನಾ
ಹ್ಮ ಅಲ್ಲ ಯಾವಾಗೂ ಅದೇ ಅಲ್ವಾ ಮಾಡೋದು ದೋಸೆ ಕಾಂಪಿಟಷನ್ ಅ ಆಲೂಗಡ್ಡೆ ಪಲ್ಯ ಚಟ್ನಿ.
ಅ ಅಂದ್ರೆ ಬೇರೆ ತರನ ಐತೆ ಗೊಜ್ಜೆಲ್ಲ ಮಾಡ್ಬೋದು
ಹ್ಮ್
ಆಲೂಗಡ್ಡೆ ಸಾಗು ತರಾನು ಮಾಡ್ತಾರೆ ಅದನ್ನ ಗಟ್ಟಿ ಮಾಡ್ತೀವಲ್ಲಾ ಅ ನೀರ್ ನೀರ್ ತರಾನ ಮಾಡ್ತಾರೆ ಎಷ್ಟೊಂದು ಆಪ್ಷನ್ ಎಷ್ಟೊಂದ್ ಐತೆ ವೆರೈಟಿ. ಅದ್ರಲ್ಲಿ ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ ಎಲ್ಲೂ ಹೋಗ್ಲಿಲ್ವಾ ಇವತ್ತು.
ಹೋಗೋಣ ಅಂತ ಇದ್ದೆ ಅದಿ ಅದಕೆ ನೆನ್ನೆ ನ್ಪಲ್ತ್ರ ಸ್ಯಾರಿ ಬೆಂಜೋ ಎಲ್ಲಾ ನೋಡ್ಕೊಂಡೆ ಬಟ್ ಏನಾಯ್ತು ಅಂದ್ರೆ ನಂಗೆ ನೈಟ್ ಸ್ವಲ್ಪ ಹೊಟ್ಟೆ ಬಂದಿತ್ತು
ಯಾಕೆ ಡೇಟ್ ಆಗಿದೆಯಾ
ಇ ಯಾಕು ಏನು ಗೊತ್ತಿಲ್ಲಾ
ಹ್ಮ್
ಹೋಟ್ಟೆ ನಾವು ನೈಟು ಸಾಕ
ಏ ಸ್ವಲ್ಪ ಎಲ್ಲೋ ಹಿಟ್ ಗಿಟ್ ಜಾಸ್ತಿ ಆಗಿರ್ಬೇಕು ಅ ಹ ಎದ್ಬಿಟ್ಟು ಒಂದ್ಸ ಸ್ವಲ್ಪ ಈ ಸಬ್ಜಾ ಸೀಡ್ಸ್ ಬರೋತ್ತೆ ಗೊತ್ತಾ ಅದಿದ್ರೆ ತರ್ಸ್ಬಿಟ್ಟು ಅದನ್ನ ನೀರೊಳಗ ಹಾಕೊಂಡು ಕುಡಿ ಸ್ವಲ್ಪ ಹೊಟ್ಟೆ ಎಲ್ಲ ತಂಪ ಮಾಡುತ್ತೆ ಇಲ್ಲ ಅಂದ್ರೆ ನಿನ್ಗ ಹಂಗೆ ಒಟ್ಟ ಹೊಟ್ಟೆ ಎಲ್ಲ ಉರಿತಾನೇ ಇದ್ರೆ ನೋವು ತರ ಇದ್ರೆ ಅದು ಹೀಟ್ ಆದ್ರೆ ಜಾಸ್ತಿ ಸ್ವಲ್ಪ ಹೊಟ್ಟೆ ನೋವು ಬರೋದ ನಂಗೆ
ಒಂದ್ ನಿಮಿಷ ಅಂಗೇರು
ಹ ಸರಿ ಆಯ್ತು
ಈ ಕೇಳ್ತಾ ಇದೀಯ
ಹಾ ಇವಾಗ ಕೇಳಿಸ್ತಾ ಐತೆ ಅದಿೇನೆೇ ನೀರೊಳಗ ಹಾಕ್ಬಿಟ್ಟು ತರ್ಸ್ಕೊಂಡ ಕುಡಿ ಇಲ್ಲಾ ಅಂದ್ರೆ ಜಾಸ್ತಿ ಹೊಟ್ಟೆನೋವು ಆದ್ರೂ ಇನ್ೇನ್ ಮಾಡ್ತ ಆ ಮೂವ ಆಮೇಲೆ ಏನು ಕೆಲಸ ಮಾಡಕು ಮನ್ಸಿರಲ್ಲ
ಅದು ಹೊಟ್ಟೆ ಮುಂದೆ ಹೊಟ್ಟೆ ನಾವು ನನ್ಗೆ ತಡ್ಕೊಳಕ ಆಗ್ತಿಲ್ಲ
ಹೋಗ್ಲಿ ಒಂದ್ ಮಾತ್ರೆ ತಗೋಬೇಕ್ತು ತಿನ್ಬೇಕಿತ್ತು
ಬೆಳಗ್ ರಾತ್ರಿ ನೂರು ಬೇಗನೆ ಮಲ್ಕೊಂಡ್ಬಿಟ್ಟೆ ಆಮೇಲೆ ಅದು ರಾತ್ರಿ ಬೇಗನೆ ಮಾಲ್ಕೊಂಡೆ ಇದ್ದಕ್ಕೆ
ಹೂ
ಹ ಬೆಳಗ್ಗೆ ಗೊತ್ತೆ
ನಾನು ಹಂಗು ಅನ್ಕೊಂಡೆ ಎಸ್ ಐ ಉಳ್ ಕಾಲ್ ಮಾಡ್ೀನಿ ಅನ್ಬಿಟ್ಟ ಮಾಡಲೇ ಇಲ್ವಲ್ಲ ಫೋನ್ ಮಾಡ್ತನಿ ಅನ್ಬಿಟ್ಟು ಅಂತ
ಆಮೇಲೆ ಮತ್ತೆ ಇಟ್ಕೊಂಡು ತಿಂಡಿ ತಿಂಡಿ ಆಮೇಲೆ ಅವು ಓ ನಮ್ಮ ಅಕ್ಕ ಇಟ್ಕೊಂಡ ಇಿಲ್ಲ ನಾಳೆ ಬರುವಂತೆ ಇವತ್ತು ಸಧಾರ್ಸ್ಕೊಂಡ ನಾಳೆೇ ಹೇರ್ತೀವೇ ಹ ಹ
ಪೇಟೆಗೆ
ಹಾ
ಯಾಕ ಇಿವತ್ ಬಟ್ಟೆಗಳು ತಕೊಳಕ್ ಹೋಗಿರೋದ ಅವ್ರು
ಬಟ್ಟೆ ಅಂದ್ರೆ ಪಚ್ಚೆನ್ನಾಗಿದೆ ಅದ ಜಿಬಲ್ಸ್ ಎಲ್ಲ ತಗೋಬೇಕು
ಹೌದಾ ನೀನು ಬ್ಲೌಸ್ ಒಲೆಯಾಕೆ ಕೊಟ್ಬಿಡ್ಬೇಕಾಯ್ತು
ಹೂ ನನಗೆ ಏನ್ನ್ಿಸ್ತತೆಗೊತ್ತೋ ಬ್ಲೌಸ್ ಅಲ್ಲಿಯ ಕೆಂ ಅದು ಆ ಇದು ಮೆರನ್ ಕಲರ್ ಅದಕ್ಕೆ ಈ ಹಾ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ಯಾ ಸ್ಪಂದನಾ ಗೋಡ ಇದ್ದಳಲಾ
ಹಾ
ಸ್ಪಂದನ ಗೌಡ ಅದ್ನ ಇತರ ಹಾಕೊಂಡಿದ್ದಾಳೆ
ಹೂ ಹ ನೋಡ್ದ ಕಣ ಬಿುಡು ನಾನು ವಿಫೋರ್ ಅಲ್ಲಿ ಕಳಸಿದ್ದಲ್ಲ ನೀನು ಅಲ್ಲೇ ನೋಡ್ದ ಕಣ
ಹಾ
ಹಾ
ಹಂಗಾಗಿ ಒಂದ್ ನಿಮಿಷ ಹಂಗೆ ಇರ್ತೀಯ
ಹಾ ಯಾಕೆ
ನಮ್ಮ ಅಕ್ಕಪ್ಪ ಮಾತ ಕೇಳಲ್ಲ ಅದ್ಕೆ
ಹಾ ಹೇಳು ಹ ಸರಿ ಸರಿ ಆಯ್ತು
ಹೂ ಅವಳು ಕಾಲಕ್ಕ ಕಟ್ಟಾಗ ಯಾಕೋ ಹೋಗಿಬಿಡ್ತು
ಹೌದಾ ಹೋಗ್ಲಿ ಬಿಡು ಯಾಕಂದ್ ಮಾಡ್ಬೇಕ ಅಕ್ಕ ಕಾಲ್ನ ಮತ್ತೆ
ಮಾಡ್ತೀನಿ ಇರು ಆಮೇಲೆ
ಕಾವ್ಯ ಅದು ಅಕೌಂಟ್ ಗೆ ದುಡ್ಡು ಬಂತು ಕಾವ್ಯ
ಹೌದಾ ಹೂ ನಂಗೂ ಬಂತು ಈಗ ನೋಡ್ದ
ಹೂ ನಾನು ಇವಾಗ ನೋಡ್ದೆ ಅಕೌಂಟ್ ದುಡ್ಡು ಬಂತು
ಹ್ಮ್
ಓಹ್ ನಾನ ಒಂದ್ ಸೀರೆ ಕೇಳಿದ್ನಲ್ಲಾ ಡಿಂಪಲ್ ಹತ್ರ ಅದು ಎರಡ್ ಸೌರಾ ಅಂತ ಇಬ್ರೋ ಒಂದು ಮರೂನ್ ಕಲರ್ ಸೀರೆ ಇನ್ನೊಂದು ಅವಳ ಆರೆಂಜ್ ಮತ್ತೆ ಅಹ ಬ್ರೌನ್ ಕಲರ್ದು ಒಂದು ಹೇಳಿದಿಲ್ಲ ಮರೂನ್ ಕಲದ್ರು ಅದು ಸಾವಿರದ ಇನ್ನೂರಂತೆ
ಹ್ಮ
ಇದ ಇನ್ನೊಂದ ಎರಡ್ ಸಾವಿರ ಅಂತೆ
ಹೌದಾ ಹ್ಮ್ ಹ್ಮ್
ಅದೇ ನಿನ್ ತರನೇ ಸೇಮ್ ನೀನ್ ತಗೊಂಡಿದೀಲ್ಲ ಅದೇೇನೆ ಇದು ಬೊಟ ಬುಟ್ಟ ಬುಟ್ಟ ಬಂದೈತ ಅಷ್ಟೇನೆ ಸೀರೆೆಯಲ್ಲಿ ನಿಂದು ಬೊಟ ಬೊಟ ಬಂದಿಲ್ಲ ಅಷ್ಟ ಇ ಏನು ವ್ಯತ್ಯಾಸ ಇಲ್ಲ ನೀರು ನಿಮಮ್ಮ ಮಾತೆೆ ಕಡಿಮೆ ಮಾಡ್ತಾರ ಅಕ್ಕೆ ಹೇಳ್ತಾರ ಅಂತ
ಹ್ಮ್
ಒಳ್ಳೆ ಡಿಂಪಲ್ ಕಾಲ್ ಮಾಡ್ತಾ ಒಳ್ಳೆ ಇನ್ ಎಷ್ಟ್ ನಿಮಿಷ ಆಯ್ತಿ ಇಲ್ಲಿ ಇಲ್ಲಿ ಮಾತಾಡ್ಬಿಟ್ಟು ಮ ಆಮೇಲೆ ಅವ್ಳಗ್ ಮಾಡ್ತೀನಿ ಇರ ಆಮೇಲೆ ನಿನ್ಗ್ ಮಾಡ್ತೀಮತ್ತೆ ವಾಪಸು ಮತ್ತೆ ಇನೇನ್ ಸಮಾಚಾರ ಎಲ್ಲ ಆರಾಮ ಹ್ಮ್ ಬೆಳಿಗ್ಗೆ ತಿಂಡಿ ನಾನ ಏನ್ ಮಾಡಿದ್ದ ಗೊತ್ತ ಇವತ್ತು ನಾನು ಇವತ್ತು ಅವ್ರ ಕಳು ಉಸ್ಲಿ ಮಾಡ್ಕೊಂಡಿದ್ದ ತಿನ್ಬೇಕಂತ ಅನ್ಸ್ಬಿಟ್ಟು ಇವತ್ತು ಅವರೇ ಕಾಳು ಉಸಲಿ ಮಾಡ್ಕೊಂಡಿದೆ ತಿನ್ಬೇಕಂತ ಅನ್ಸ್ಬಿಟ್ಟು ನಮ್ಮಅಮ್ಮ ನಿನ್ನೆ ರಾತ್ರಿ ಅದೇ ನಿನ್ನೆ ಕಾಳ ನೆಲ್ಸಿದ್ನಲ್ಲಾ ಹ್ಮ್ ಜಾಸ್ತಿ ನೆನ್ಸಿಟ್ಬಿಟ್ಟಿದೆ ಕಾಳನ ನಮ್ಮ ಮ ಮಂಗ್ಲಾರ್ತಿ ಮಾಡ ಹಕುದ್ರು ಯಾರಾದ್ರು ಕಾಳ ನೆನ್ಸಂದ್ರೆ ಇಷ್ಟ ನೆನೆಸ್ತಾರನೆ ಅಂತ ಅದಾದ್ಮೇಲೆ ಜಾಸ್ತಿ ಆಗ್ಬಿಟ್ಟಿದೀನಿ ಒಂದ ಗಜಿ ಕಾಳಿದ್ರೆ ಮುಕ್ಕಾಲ್ ಊದ್ ಬಿಟ್ಟಿನಿ ನಂಗೆ ಅದಕ್ಕೆ ನಮ್ಮ ಅಮ್ಮಗಏನೇ ಪರ ಮಾಡ್ಬೇಕು ಕನ್ಕೊಂಡಿದ್ಯಾ ಮನೇಲಿ ಯಾಕೆ ಇಷ್ಟು ಕಾಳ ನೆನ್ಸಿನಿ ಆತ ಮಂಗ್ಗಳಾರತಿ ಮಾಡಿದ್ರು ಬಂದಿ ಅದಾದ್ಮೇಲೆ ಒಂದಷ್ಟು ಫ್ರಿಜ್ಗೆ ತಿಕ್ಕಿದ್ರು ಹ್ಮ್ ಇಷ್ಟೊಂದ ಯಏನಾದ್ರರು ಮಾಡ ಅದ್ ಮೂರ್ ಹೊತ್ತಕ್ ಆಗಂಗ ಐತೆ ಎಲ್ಲಾನನು ಇವಾಗ ನೆನ್ಸಬಿಟ್ಟ ಅವಳ ಅನ್ಬಿಟ್ಟ ಚೆನ್ನಾಗ್ ಬೈದ್ ಬಿಟ್ಟು ಸಾಂಬಾರ್ ಎಷ್ಟ ಬೇಕ ಅಷ್ಟ ಇಟ್ಕೊಂಡು ಇ ಮಿಕ್ಕಿದನೆಲ್ಲ ಫ್ರಿಜ್ಗೆ ತಿಕ್ಕಿದ್ರು ಅದಾದ್ಮೇಲೆ ನಾನು ಸ್ವಲ್ಪ ಎತ್ಕೊಂಡು ಮಾಡ್ಕೊಂಡೆ ಇವಾಗ ಹಾ ಹಊದು ಅದೇ ಬುಗ್ರಕಾಳ ಉಸ್ಲಿ ತಿನ್ಬೇಕ ಅನ್ಸ್ತಾ ಇ್ತತ್ತು ನಾನ್ ಸ್ವಲ್ಪ ಮಾಡ್ಕೊಂಡು ನಮ್ಮ ಅಣ್ಣಗ್ ಸ್ವಲ್ಪ ಕೊಟ್ಟ ಅವನು ಸ್ವಲ್ಪ ತಿಂದ ನಾ ಸ್ವಲ್ಪ ತಿಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಚೆನ್ನಾಗಿತ್ತು ಕಾವ್ಯ ಹೆಂಗ್ ದೇವಸ್ಥಾನದಲ್ಲಿ ಕೊಡ್ತಾರ ಹಂಗೆ ಇತತ್ತು ನಮಗೆ ಈ ತರದ ಅಂದ್ರೆ ತುಂಬಾ ಇಷ್ಟ ಈ ಬುಗ್ರಕಾಳ ಉಸ್ಲಿ ತುಂಬಾ ಚೆನ್ನಾಗಿರುತ್ತೆ ಹ ಅದಕ್ಕೆ ಆಮೇಲೆ ಅದಕ್ಕೆ ಸ್ವಲ್ಪ ನಿಮ
ಇದಕ್ಕೆ ಮುಗರಿ ಕಾಳಷ್ಟೇ ನಮ ಕೇಳ ಇಲ್ಲ ಇ ಫಸ್ಟ್ ಏ ಕೇಳ್ತಿರೋದು ಕಳಲಿ ಕಟ್ಲೆ ಕಳ ಓ ಬಾ ನಿಮ್ ಭಾಷೆನೇ ಚೇಂಜ್ ಆಲ್ವಾ ಕನ್ನಡ
ನ ನನ್ಗೆ ಅದು ಕಡಲೆಕಾಳ ಅಂತ ನೆನಪೆ ಆಗಲ್ಲ ಬೇಗ ಅದಕ್ಕೆ ನಾನು ಅದನ್ನ ಬುಗ್ರಿ ಕಾಳು ಅಂತ ದೀನಿ ಅದು ಹಂಗೆ ಇರುತ್ತಲ್ಲ ನಾನು ಕಡ್ಲೆಕಾಳ ಅಂತ ಹೇಳಲ್ಲ ಜಾಸ್ತಿ ಅದನ್ನ ನಾನ್ ಬುಗ್ರಿ ಕಾಳು ಅಂತಾನೇ ಹೇಳದು ಅದನ್ನ ಅದು ಅಂದ್ರೆ ಅದ್ರದ್ದು ಇದು ಹಂಗೆ ಇರುತ್ತಲ್ಲ ಆಕಾರ ಅದಿಕ್ಕೆ ನಾನು ಅದನ್ನ ಬುಗ್ರಿಕಾಳ್ ಬುಗ್ರಿಕಾಳ್ ಉಸ್ಲಿ ಅಂತ ಹೇಳ್ತೀನಿ ನೀನ್ ಇವಾಗ ಏನ್ ಹೇಳ್ತೀಯ ತೊಳೆ ಹುಚ್ಚಿ ಅನ್ಕೊಂಡಿರ್ತಯಲ್ಲ ಅದ್ಯಾ ಕಳು ನನ್ ಗೊತ್ತ ಸೇಲ್ವಲ್ಲ ಅಂತ ನಾನ್ ರಾಯರ್ ದೇವಸ್ಥಾನೋಯ್ತೀನಲ್ಲ ಕಾವ್ಯ ಅವಾಗ ಇದನ್ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅವಾಗ ಅದಕ್ಕೆ ಕಡಲೆ ಬೆಳೆ ಎಲ್ಲ ಹಾಕಿರ್ತಾರೆ ಮತ್ತೆ ಶುಂಠಿನೂ ಹಾಕ್ತಾರೆ ರಾಯರ್ ದೇವಸ್ತಾನದಲ್ಲಿ ಕೊಡ್ತಾರಲ್ಲಾ ನಾನ್ ಶುಂಠಿ ಹಾಕದ ಎಲ್ಲೂ ನೋಡಿರ್ಲಿಲ್ಲ ಆದ್ರೆ ಇವ್ರು ರಾಯರ್ ದೇವಸ್ತಾದಲ್ಲಿ ಕೊಡ್ತಾರಲ್ಲಾ ಶುಂಠಿನು ಆಕ್ತಾರೆ ಉ ಉ ಹೌದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನೋಡ್ಕೋ
ಬಟ್ ಯಾವ ದೇವಸ್ತಾನದಲ್ಲಿ ಏನೇ ಪ್ರಸಾದ ಕೊಡ್ ಯಾವ ದೇವಸ್ಥಾನದಲ್ಲಿ ಏನೇ ಪ್ರಸಾದ ಕೊಟ್ರುನು ನು ತಿನ್ಬೇಕು ದೇವಸ್ಥಾನದಲ್ಲಿ ಪ್ರಸಾದ ಅಂತಂದ್ರೆ ಅಷ್ಟು ಇಷ್ಟ ಪಡಲ್ಲ ನಾನು
ಹೌದು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನೆನ್ನೆ ನೇ ನಾನು ನಮ್ಮ ಅಮ್ಮಂಗೆ ಹೇಳಿದೆ ಮಾಡ ಅ ಅದಕ್ಕೆ ನಾನೇ ಎದ್ಬಿಟ್ಟು ಕುಕ್ಕರ್ಗ ಆಕ್ತೆ ಚಿಕ್ಕ ಕು ಕುಕ್ಕರ್ ತಗೋ ಬಂದಿದ್ರು ಹೊಸ ಕುಕ್ಕರ್ ಮನೇಲಿ ಪ್ರಯೋಗ ಮಾಡ್ಬೇಕಲ್ಲ ಅದಿಕ್ಕೆ ಯಾರ್ ಇಲ್ಲ ನಮ್ಮ ಅಣ್ಣ ಇದ್ದ ಎದ್ದು ಕೆಲಸಕ್ಕೆ ಹೋದ ಅವ್ನು ನಾನ ಒಬ್ಳೇ ತಾನೇ ಇದ್ದಿದ್ದೀನು ಹ್ಮ ಆ ನಮ್ಮ ಅಣ್ಣ ಇರ್ಬೇಕಾದ್ರೆನೆ ಮಾಡಿದ್ದು ಅವನು ತಿನ್ಕೊಂಡ್ ಹೋದ ಮಾಡಿಕ್ಕೆ ಇದೆ, ಆಮೇಲೆ ತಿನ್ನೋಣ ಅಂದ್ಬಿಟ್ಟು, ಸ್ವಲ್ಪ ಆರಿದ್ ಮೇಲೆ ತಿನ್ನೋಣ ಅಂದ್ಬಿಟ್ಟು ಅವನು ಸ್ವಲ್ಪ ಹಾಕೊಂಡ್ ತಿನ್ಕೊಂಡ್ ಅಪ್ಪಾಜಿನು ಕೆಲ್ಸಕ್ ಹೋತು ಇನ್ ಯಾರು ಇರಲ್ಲ ಬಂದ್ರೆ ನಮ್ಮ ಆವತ್ತ ನೀನು ಸಾಯಂಕಾಲ ಅದಕ್ಕೇ ನ ಮನೆಗ್ ಬಂದ್ರೆ ಬರ ಕರಿದೇ ಇಲ್ಲ ಅಂತಲ್ಲ ನೀನು ಎಸ್ಸಲ ಕರಿತೀನಿ ಬಾ ಅಂತ ಹಾ ಹ್ಮ ಆಮೇಲೆ ನಿಂಗ ಯಾರಾದ್ರೂ ಇರ್ತಾರೆ ಅಂತ ಬರ್ತ ಇಿನನಿ ಅನ್ಕೋ ಅಂದ್ರ ಯಾರ್ರರು ಇರ್ತಾರೆ ಅದಕ್ಕೆ ಒಂಂತರ ಆ್ತದ ಏನಿಲ್ಲ ನಮ್ಮನೇಲಿ ಯಾರು ಇರೋದಿಲ್ಲಲ್ಲ ಬಂದ್ ನಮ್ಮ ಅನ ನಮ್ಮೆಲ್ಲ ಚನ್ನಾಗಿ ಮಾತಾಡಿಸ್ತಾರೆ ಅದಗ ಏನೇನೇ ನಾ ನಿನ್ಗ್ ಬಾ ಅಂತ ಹೇಳೋದು
ನೆನ್ನ ಚೇತನ ನಿಮಗೆ ಯ ಯಾರು ಜಾಸ್ತಿ ಇಷ್ಟ ನಾಲ್ಕ್ ದಿನದಲ್ಲಿ ಹೇಳ್ತಾರೆ
ಅಂದ್ರಿ ಆ ಏನಂತ
ಯಾರ ಜಾಸ್ತಿ ಕ್ಲೋಜ್ ಶ್ವೇತ ಕ್ಲೋಜ್ ತನು ಕ್ಲೋಜ್ ಇಂಪಲ್ ಕ್ಲೋ ಆ
ಹ್ಮ ಅದಕ್ ನೀನ್ ನ್ ಹೇಳಿದೆ ನಾನ್ ಹಂಗೆಲ್ಲ ಹೇಳಲ್ಲ ಆ ಯಾರು ಹವಾಗ ಫೀಲ್ ಹಾಕ್ಬಿಟ್ಟು ಅದೇ ಚ ಇದೇ ಚ ಅಂತ ಅನ್ನಕ್ ಆಗಲ್ಲ ಮೂರು ಜನನು ಒಂದೇನೆ ನಂಗೆ ಬಟ್ ನಾನ್ ಕಾವ್ಯ ಹತ್ರ ಅಂದ್ರೆ ನಾನನ್ ಸ್ವಲ್ಪ ಕಾವ್ಯ ಹತ್ರ ಸ್ವಲ್ಪ ಜಾಸ್ತಿ ವಿಷಯಗಳು ಹೇಳ್ಕೊಂತೀನಿ ಒಂದೂಂದಿನ ಅವ್ರ ಇಬ್ರತ್ರ ಒಂದ್ ಎಳಕ್ ಕಳಗಗ ಅಂತ್ದದೆಲ್ಲಾ ಹೇಳಿರ್ತೀನಿ ಅಷ್ಟೇ ಅಂತ ಹಂಗ ಅಂದ್ರೆ ನಾವ್ ಮಾತಾಡೋದೆಲ್ಲ ಅವ್ರಗ್ ಗೊತ್ತಿಲ್ಲ ಕ ಡಿಂಪಲ್ ಮತ್ತೆ ತನುಗೆಲ್ಲ ಕಾವ್ಯಂಗೆಲ್ಲ ಗೊತ್ತು ಅಂತ ನಾನ್ ಹೇಳ್ದೆ ಹೌದಾ ಅಂದ್ರು ಹೂ ಅಂತ ಹೇಳಿದ್ರ ಅಷ್ಟೆ ಹ್ಮ ನೀನ್ ಏನ್ ಹೇಳ್ದೆ
ನಾನು ಅದನ್ನೇ ಹೇಳಿದ್ದು ಇಲ್ಲ ಹಗೆಲ್ಲ ಏನಿಲ್ಲ ಮೂರು ಜನನು ನನಿಗೆ ಇಷ್ಟ ಬಂದಾದ್ರೆ ಶವೇತ ಸ್ವಲ್ಪ ಜಾಸ್ತಿ ಮಾತರ್ತವಿ
ಹಾ ಹೌದು ನಾನೂನು ಹಂಗೆ ಹೇಳ್ದೆ ಕಾವ್ಯಂಗೆ ಸ್ವಲ್ಪ ಹೇಳ್ತಿನನಿ ಅವ್ರಿಬ್ರಿಗೆ ಒನೊಂದ್ ಹೇಳಲ್ಲ
ಮಾಡ್ತೀನಿ
ಹಾ ಸ ಹಾ ಸರಿ ಆಯ್ತು ಬಾಯ್